ಪಿ
ಅನ್ನಭಿಸತ ಆ್ತಾ
ಹೂ ಆಯಿತು ಏನೋ ಹೇಳ್ತಿದ್ರಲ್ಲ ಆರ್ಕೆಸ್ಟ್ರಾ ಅಂತ ಎಲ್ಲ
ಹಾ ಅದೇ ನೈಟ್ು ಒ ನೆಂಟಲ್ಲ ಒಂದ್ಿರ್ತಾರಲ್ಲ
ಏನ ಊಟ ಅಂದ್ರಿ
ಅದೇ ಊಟ ಮಾಡ ಆಗ್ತಾ ಅಂತ ಕೇಳ್ದ ಅಷ್ಟೆ
ಇನ್ನುೂ ಇಲ್ಲ ಮಾಡ್ಬೇಕು ಇವಾಗ ಅನ್ನ ಬರ್ತಿ ಇಟ್ಟಿದೀನಿ ಮಾಡ್ತೀನಿ
ೈಮೆ ಆಗಿದೆ ಇನ್ನುೂ ಮಾಡಿಲ್ವಾ
ನಾನ್ ಒಬ್ಬಳೇ ಮಾಡಿಲ್ಲಾ ಅಂದ್ರೆ ಇವಾಗ ಅನ್ನ ಆಯ್ತಲ್ಲ ಮಾಡ್ಕೋತಿದ್ದೆ ಒಬ್ಬಳು ಅಲ್ವಾ ನಿಧಾನಕ್ ಮಾಡ ಅಂತ
ಹಾ ಹಾ
ಹಾ
ಹ
ಹೇಳಿ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿಸ್ತೀರಾ
ಆವತ್ತಿನ ಬೆಳಗ್ಗೆ ಈಗ ಊರಲ್ಲಿ ಫುಲ್ಲು ದೇವ್ರ ಮೆರವಣಿಗೆ ಇರುತ್ತೆ
ಅವತ್ತಿನ ಬೆಳಿಗ್ಗೆ
ಹಾ ಈಗ ಇದಿರುತ್ತಲ್ಲ
ಹೂ
ವಿ ವೀರ್ಗಸೇ ಗೊತ್ತಾ ನಿಮ್ಗೆ
ಹಾ ವೀರ್ಗಾಸೆ ಗೊತ್ತು ಗೊತ್ತು
ಹ ಅವರು ದೇವ್ರ ಮುಂದೆ ಈಗ ಮನ್ ಮನೆ ತಗೋಗಿ ದೇವ್ರು ಇದು ಮಡ್ಲಕ್ಕೆೇಳುತ್ತೆ ಅಂದ್ರೆ ಅವ್ರು ಹಣ್ಣುಕಾಯಿ ಮಾಡ್ತಾರ ಇರ್ತಾರಲ್ಲ
ಹಾ
ಹ ಆತ್ತಿನ ಬೆಳಗ್ಗೆ ಎಲ್ಲಾ ದೇವ್ರು ಅಂದ್ರೆ ಮೈನ್ ರೋಡ್ ಇರುತ್ತ ಮೈನ್ ರೋಡ್ಲ್ಲ ದೇವರು ಟ್ಯಕ್ ಅಂದ್ರೆ ಾವಲ್ಲರ ಅಕ್ಕೆ ಟ್ಯಾಕ್ಟರ್ ಅಲ್ಲಿ ಎರಡು ದೇವ್ರನ್ನ ಕುೂಡಸಿ ಮುಂದಾಡೆ ಎಲ್ಲ ವೀರ್ಗಾಸಿ ಕುಣ್ಕೊಂಡ್ ಕುಣ್ಕೊಂಡು ಊರ್ ತುಂಬಾ ಒಂದ್ ರೋೊಂಡ್ ಬರ್ತಾರೆ ಎಲ್ಲಾರ ಮನತು ಹಣ್ಕಾಯಿ ಮಾಡ್ಸಿ ಆ ತರ ಮಾಡ್ಕೊಂಡ್ ಬಂದ್ಬಿಡ್ತಾರೆ
ಊರ್ ನಿಮ್ದು ಊರ್ ದೊಡ್ಡೂರಾ
ಹಾ ಸ್ವಲ್ಪ ದೊಡ್ಡೂರು
ಹೂ ಏನ್ ಅ ಅಲ್ಲ ಒದ್ಕೊಂಡೆ ಹೋಗ್ತೀರಾ ಇಲ್ಲ ಏನಾದ್ರು ವೆಹಿಕಲ್ ಅಲ್ಲಿ ಇಟ್ಕೊಂಡ್ ಹೋಗ್ತೀರಾ ಯಾವ್ ತಾರ
ಟ ಟ್ಯಾಕ್ಟರ್ ಟ್ಯಾಕ್ಟರ್ ಎರಡು ದೇವ್ರಿಗೂ ಒನ್ಂಟು ಹ ಎರಡು ದೇವ್ರರಿಗೂ ಒನ್ಂಟ ರ್ ಮಾಡ್ಕೊಂಡು
ಹೂ
ಹ ಊರು ಊರ್ ಸುತ್ತಾ ಒಂದ್ ರೌಂಡ್ ಬಂದ್ಬಿಡ್ತೀವಿ
ಹೂ
ಅವತ್ತೆಲ್ಲಾ ಫುಲ್ ಊರೆಲ್ಲ ಇದ್ ಮಾಡಸೋವಷ್ಟಿಗೆ ಟೈಮ್ ಆಗ್ಿಬಿಡುತ್ತೆ ಅದೊಂದ ದಿನ ಅದು ಅದ್ರ ನೆಕ್ಸ್ಟ್ೇ ಏನಿರುತ್ತೆ ಈಗ ಇದುರುತ್ತಲ್ಲ ಈಗ ಊರಲ್ಲಾ ನೆಟ್ರರೆಲ್ಲ ಬಂದರತದಲ್ಲ ಅವರ್ಗೋಸ್ಕರ ಅವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡಕೋಸ್ಕರ ಏನ್ ಮಾಡ್ತಾರೆ ಈಗ ಹುಡುಗೀರೆ ಎಲ್ಲಾರದ್ದು ಕರ್ಸಿ ರಂಗೋಲಿ ಬಿಡು ಕಾಂಪಿಟೀಷನು ರಂಗೋಲಿ ಮತ್ತೆ ಈಗ ಬಕೀಟ್ ಇನ್ ದಿ ಬಾಲ್ ಆಮೇಲೆ ಅಗ್ಗಜಗ್ಗಾಟ
ಹಾ
ಎರ ನಾವ್ ಏನ್ ಮಾಡ್ತೀವಿ ಒಂದ್ ಸ್ವಲ್ಪ ಜನ ಯಾರ್ಯಾರು ಆಟಾಡಕ್ ಬಿಡ್ತಾರೋ ಎಲ್ಲರ್ನ ಕಾರ್ದು ಇಷ್ಟ ಟೀಮ್ ಮಂತ ಮಾಡಿ
ಹಾ
ಆ ಟೀಮ ಅಲ್ಲಿ ಅಗ್ಗಜಿಗಾಟಕ ಅಂದ್ರ ಅವ್ರು ಜಾಸ್ತಿ ಚೆನ್ನಾಗಿರೋರು ಬರ್ತಾರೆ ಇವರು ಚನ್ನಾಗಿ ಇಲ್ಡೋರ್ ಬರ್ತಾರೆ ತರ ಮಾಡೋದ್ ಬೇಡ ಅದ್ಬಿಟ್ಟ ನಾವೇ ಒಂದ್ ಟೀಮ್ ಮಾಡ್ಸಿ
ಹೂ
ನಾವೇ ರೆಡಿ ಆಗಂಗ ಮಾಡ್ತ್ವಿ
ಹೂ ಈ ತರ ಎಲ್ಲಾ ಮಾಡ್ತೀರಾ
ಹೂ ಅಂದ್ರೆ ಮಕ್ಳೆಲ್ಲ ಇರ್ತಲ್ಲ ಅವ್ರಲ್ಲಾರ್ದು ಇಡ್ಮಾಡಿ ಅದಾದ್ಮೇಲೆ ಕರೆಕ್ಟಗ ಅವತ್ತ ನ ಇಟ್ಟು ಒಂದು ಎಂಟು ಗಂಟೆಗೆ ಇದಿರುತ್ತೆ ಎಂಟು ಗಂಟೆ ಅಷ್ಟಿಗೆ ಅದೆಲ್ಲ ಮುಗಿಸ್ತೀವಿ ಅವತ್ತಿನ್ ನೈಟು ಫುಲ್ ಡಿ ಜೆ ನೈಟ್ ಎಲ್ಲ ಡಿ ಜೆ
ಹಾ
ಏನ್ ಮಾಡ್ತೀವಿ ಊರಲ್ಲಿ ಮತ್ತೆ ಒದ್ರೋನ್ಡ್ ಮೇಲಿಂದ ಡಿಜೆ ಅಂದ್ರೆ ನಾವ್ ಮುಂದೆ ಕುಣಿದ್ದೆ ಮುಂದೆ ಡಿಜೆ ಹೋಗ್ತಾ ಇರತ್ತೆ ಹಿಂದೆ ದೇವ್ರ ಬರ್ತಾ ಇರತ್ತೆ
ಹೂ
ಆತರ ನಾವು ಡಿಜೆ ಊರ್ ಮೇಲ್ ಅಂದ್ರೆ ಅಂತ ಒಂದ ಸ್ವಲ್ಪ ದೂರದಲ್ಲಿ ಮೇಗ್ಲ ಕೆೆರೆ ಅಂತ ಇದೆ ನಮ್ಮ್ ಊರಲ್ಲೇ ಒಂದ್ ಸ್ವಲ್ಪ ಆ ಮೇಲ್ಗಡೆಯಿಂದ ಕೆಳಗಡೆ ತರ ಮೇಲ್ಗಡೆ ಹೋಗಿ ಅಲ್ಲಿಂದ ದೇವ್ರ ಜೊತೆ ಕೆಳಗಡೆಗ್ ಬರ್ತಾ ಇರೋದು ಡ್ಯಾಂಕ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿಂದ ಊರ್ ಮುಂದಕ್ ಬರುವೋ ಅಷ್ಟೆ ಒಂದ್ ಗಂಟೆ ಎರಡು ಗಂಟೆ ಆಗುತ್ತೆ ಆ ಒಂದ್ ಗಂಟೆ ಎರಡು ಗಂಟೆ ಆದ್ಮಲೆ ಒಂದ್ ಗಂಟೆ ಎರಡು ಗಂಟೆಯಿಂದ ಸೋಮ್ಗಳು ಕ ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ತವೆ ಅ
ಹಾ
ಅ ಆಗ ದೇವರು ಇದ ಹಾಕಿದೆ ಅಂದ್ರೆ ಮಣ ಅಂತಾರ ನಮ್ ಕಡೆ ಅಲ್ಲಿ ಹಲಸಿನಹಣ್ಣು ಸಿಗುತ್ತಾ
ಹೂ
ಅಡಸನ ಚರುಪ್ ತೊಂಡು ಅಲ್ಲಿ ಮದ್ದಲಿ ಇಟ್ಟು ಅದನ್ನೆಲ್ಲ ದೇವ್ರಿಗೆಲ್ಲ ಒಂಥರ ಚೆನ್ನಾಗಿರುತ್ತ ಅದಲ್ಲ ಅದಕ್ಕೆ ನಿಮ ಮುಂದ್ ಬನ್ನಿ ಅಂತ ಹೇಳಿದ್ದು
ಬರ್ತೀನಿ ಅದ ನೆಕ್ಸ್ಟ್ ಟೈಮ್ ಬರ್ತೀನಿ ಪಕ್ಕ ಬರ್ತೀನಿ ಮಿಸ್ ಮಾಡಲ್ಲ ಈ ಥರ ಎಲ್ಲ ಇದೆ ಅಂತ ಗೊತ್ತಿರಲಿಲ್ಲ
ಅ
ಬರ್ತೀನಿ ತಿಂತಾಳೆ ನೆಕ್ಸ್ಟ್ ಟೈಮ್
ಅದೇ ಅದಾದ್ಮೇಲೆ ನೈಟ ಇಂದ ಬೆಳಿಗ್ಗೆವರೆಗೂ ಸಾಮ ಕುಣಿತಾನೇ ಇರುತ್ತೆ
ಅದ ಹೆಂಗ್ರೀ ಬೆಳಿವೂ ಕುಣಿತಾನೆ ಇರುತ್ತೆ
ಒಬ್ಬ್ರೇ ಕುೂಣ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ ಅವ್ರ ಆದ್ಮೇಲೆ ಇವ್ರು ಹಾಕತಾರೆ ಇವ್ರ ಆದ್ಮೇಲೆ ಅವ್ರು ಹಾಕೋತಾರೆ ಇಡೀ ಊರು ಊರಿ ಇರೇ ಮಲ್ಗಲ್ಲ ಅವತ್ತು ಎಲ್ಲಾ ನೋಡಕ್ ಬಂದಿರ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಂದು ಊರ್ ಬಂದೇ ನೋಡ್ಕೊಂಡಿರ್ತಾರೆ
ಹಾ
ಅದಾದ್ಮೇಲೆ ಅದಾದ್ಮೇಲೆ ಈಗ ತ್ರೀ ಡೇಸ್ ಆಯ್ತಾ ಫೋರ್ ಡೇಸ್ ಅಲ್ಲಿ ಏನ್ ಮಾಡ್ತೀವಿ ನಾವ್ ಹುಡುಗರೆಲ್ಲಾ ಮಾಡಿರ್ತೀವಲ್ಲಾ ನಮ ಹುಡುಗ ಊರಲ್ಲೇ ಯಾವ್ದಾದ್ ಒಂದು ಟೂರ್ನಮೆಂಟ್ ತರ ಇರ್ತಿವಿ ಈ ಕಬಡ್ಡಿ ಟೂರ್ನಮೆಂಟ್
ಹೂ
ಹೊಸದ ಕಬಡ್ಡಿ ಟೂರ್ನಮೆಂಟ್ ಇಟ್ಟಿದ್ದು
ಹೂ
ಹಂಗೆ ಈಗ ನಮ್ಮ ನಾವು ಅಂದ್ರೆ ಸೆಕೆಂಡ್ ಬಂದು
ಹಾ
ಪ್ರಸ್ಟ್ ಬೇರೆಯವ್ರ ಬಂದು ಸೆಕೆಂಡ್ ನಾವ್ ಬಂದ್ವು ಅದೇನಂದ್ರ ಆದ್ರೆ ಈಗ ಬೇರೆ ಊರವ್ ಯಾರು ಆಡಂಗಿಲ್ಲ ನಮ್ಮೂಊರವ್ರು ಮಾತ್ರ ಆಡ್ಬೇಕು
ಹ ಇದ ಒಂದ್ ಹಬ್ ನೀವು ಟೂರ್ನಮೆಂಟ್ ಇಡೋದು
ಇಲ್ಲ ಆಲ್ಮೋಸ್ಟ್ ಅಲ್ಲ ಅವಾಗವಾಗ ಯಾವ್ದಾದ್ೂ ಯುಗಾದೇಬದಲ್ಲಿ ಕ್ರಿಕೆಟ್ ಇರ್ತಿೀವಿ
ಹಾ
ಅ ಆತರ ಅದೇ ಹಬ್ಬ ಇದ್ದಂಗೆ ಅದ ಇದ್ದಂಗೆ ಏನೇನೋ ಮಾಡ್ತಾ ಇರ್ತಿ ಹುಡ್ಗರುಲ್ವಾ ಏನ ಎನ್ನಡಿ ಮ ಬೇಕಲ್ವಾ ಏನ ಇಲ್ದ ಅವ್ರ ಜೋಶ ಇರಲ್ಲ
ಇರ್ತಿರಲ್ಲ ಹೇಳಿ ಒಂದೊಂದ ದರಲ್ಲ ಈ ತರ ಇರಲ್ಲ
ಹಾ
ಹಾ
ಅದಕ್ಕೆ ಅಂದ್ರೆ ಹುಡುಗರು ಅವ್ರವ್ರ ಟೀಮ್ ಮಾಡ್ಕೊಂಡ್ ಬರ್ತಾರೆ ಕಬಡ್ಡಿ ಹಡಕೋಸ್ಕ ನಾವುಔಷದ ಕಬಡ್ಡಿ ಇಟ್ಟಿದ್ದು ಓ್ ಆಲ್ಮೋಸ್ಟ್ ಅಲ್ಲಿ ಕಬಡ್ಡಿನೇ ಇಡ್ತೀವಿ ಬೇರೆ ಟೈಮ ಅಲ್ಲ ಟ್ರೆ ಯುಗಾದ ಹಬ್ಬ ್ಕೆಂಡಟ್ ಆಡ್ತಾ ಇರ್ತವಲ್ಲ
ಹೂ
ಸೊ ಇವಾಗ ಕಬಡ್ಡಿ ಇಟ್ಟಿದ್ದು
ಹೂ
ಕಬಡ್ಡಿ ಇಟ್ಟು ಚೆನ್ನಾಗಿರ್ತೆ ಅಂದ್ರೆ ಒಂದ್ ಸ್ವಲ್ಪ ಜನಾನ ಈಗ ಆಡಕ್ ಬರಲ್ವಲ್ಲ ಅವ್ರನ್ನ ಎಲ್ಲಾರೂ ಅಂಪೇರ್ ಮಾಡ್ಸಿ
ಹಾ
ನಾ ಲಾಸ್ಟ್ ಟೈಮು ಫೋರ್ ಟೀಮು ಫೈವ್ ಟೀಮು ಆಗಿದ್ದು
ಆ
ಅದೇ ಅವ್ರರು ಈ ಕಬಡ್ಡಿ ಟೀಮ ಅಲ್ಲಿ ಮತ್ತ ಅವ್ರ ಅವ್ರಿಗೆ ಇಷ್ಟ ಬಂದಂಗ್ ಮಾಡ್ಕೋಬಹುದು ಯಾಕೆಂದ್ರೆ ಈಗ ಒಬ್ಬೊಬರಿಗೆ ಬರಕ ಇಷ್ಟ ಇಲ್ಲವವುವ್ರ ಜೊತೆ ಹೋಗೋ ನಾವು ಇವ್ರ ಜೊತೆ ಹೋಗ್ತತಿವಿ ಅಂತ ಹೇಳಿಸ್ತೋರ್ ಇವಾಗಲ್ಲ ಹ
ಹೂ
ಚಿಕ್ಕ ಮಕ್ಳ ಆದ್ರೆ ಹೇಳನ್ ಕೇಳ್ತಾರೆ ದೊಡ್ಡೋರು ಕೇಳಲ್ವಲ್ಲ ಸೊ ಅವ್ರವ್ರ ಒಂದ್ ಟೀಮ್ ಅವ್ರ ಅವರ ಒಂದು ಟೀಮ್ ಕಟ್ಕೊಬರಲಿ ಅಂತ ಸುಮ್ಮ್ ಆಗ್ಬಿಡ್ತವೆ
ಹಾ
ಹ ನಾವು ನಾವ ಒಂದ್ ಸರ್ಕಲ್ ಇದೀವಿ ನಾವು ಯುಗಾದೇ ಬುಕ್ಕು ಅದೇ ಟೀಮ ಅಲ್ಲ ಅವ್ರೇ ಆಡ್ತೀವಿ ಇದಕ್ಕೂ ನಾವೇ ಹಡ್ತೀವಿ ಅಂದ್ರೆ ಇಷ್ಟ ಚೆಂದ ಒಂದ ಏಟ್ ಇಂದ ಟೆನ್ ಮೆಂಬರ್ಸ್ ಇದ್ದೀವಿ
ಹೂ
ಆ ನಾವಂತೂ ಎಲ್ಲದಕ್ಕೂ ನಾವೇ ನಮ್ಮಂದ ಬಿಟ್ರೆ ಅವ್ರ ಬೇರೆ ಕಡೆಕ್ ಹೋಗಲ್ಲ ನಾವೇ ಒಂದು ಟೀಮ್ಕೊಂಡ ನಾವೇ ಆಡ್ತ ಇತ ಈ ಸೋತ್ರು ಪರವಾಗಿಲ್ಲ ಅ ಈಗ ಆರ್ ಸೇಬರ್ ಹದಿನೆಂಟ ವರ್ಷ ಸತ್ರವೇ ಹಾ ಹದ್ನೇಳು ವರ್ಷ ಸೋತ್ರು ಒಂಥರ ಒಳ್ಳೆ ಟೀಮ್ ಅಲ್ಲ ಅದೇ ತರ ನಾವೇ ಅಷ್ಟೇ ಇಸ್ಸಿ ಯಾಗಿ ಬಿಟ್ಕೊಳಲ್ಲ
ಹೂ ಹಂಗೆ
ಹೂ ಅಂದ್ರೆ ಸೋತ್ರ ಪರವಾಗಿಲ್ಲ ನಾವೇ ಅಟಾಡೋನ ಯಾವ್ತರ ಒಂದ ಹಿಂಗೆಲ್ಲಣ ಅಂತ ನಾವ್
ಓಕೆ ಓಕೆ
ಅದಾದ್ಮೇಲೆ ಅವತ್ ಟೂರ್ನಮೆಂಟ್ ಆಲ್ಮೋಸ್ಟ್ ಅಲ್ ಊರೊರೆಲ್ಲ ಬಂದು ನೋಡ್ತಾ ಇರ್ತಾರೆ. ನೆಂಟರೆಲ್ಲ ಬಂದಿರತ್ತಾರಲ್ಲೆ ಪಾವಿಡೇಸ್ ಅವ್ರಿಗೆಲ್ಲ ಸುಮ್ಮ್ನೆ ಏನು ಇಲ್ದೆ ಲ್ಲೇ ಪೈವ್ ಡೇಸ್ ಹಬ್ಬ ಅನ್ಕೊಂಡ್ರೆ ಏನು ಜೋಶ್ ಇರಲ್ಲಾ. ಡೈಲಿ ಏನೇನ್ನಾದ್ರೂ ಏನನ್ನಾದ್ರೂ ಒಂದು ಇಡ್ತಾ ಇರಬೇಕು. ಅವಾಗ ಒಂದ್ ಸ್ವಲ್ಪ ಊರರೆಲ್ಲದ್ರೂ ಆದ್ರೂವೆ ಹಬ್ಬ ಮೂರು ವರ್ಷ್ ಬಂದ್ರು ಒಂಥರ ಚೆನ್ನಾಗಿರುತ್ತೆ ಅಂತ.
ಹಲೋ
ಹಲೋ ಕೇಳಸತಿಲ್ವಾ.
ಪಿಜಿನೇ ಪಿಜಿ ನಾಗ ಏನ್ ಮಾಡ್ತೀರಾ.
ಲಾಸ್ಟ್ ನೇ ದಿನ ಬೆಳಿಗ್ಗೆ ಎಲ್ಲರೂ ಬಂದರೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ದೇವರು ದೇವರು ಮತ್ತೆ ಸೋಮನ್ ಹಾಕೊಂಡ್ ಕುಣಿತ್ತಾರೆ‌. ಬೆಳಗ್ಗಿಂದ ಒಂದ್ ಮಧ್ಯಾಹ್ನವರೆಗೂ ಕುಣಿತ್ತಾರೆ ಮಧ್ಯಾಹ್ನಿಂದ ಊರ ಎಲ್ಲ ಒಂದ್ ರೌಂಡ್ ಬಂದು ದೇವ್ರ್ ಕಳ್ಸೋದ್ರು ಬಗ್ಗೆ ದೇವ್ರು ಕಳ್ಸೋದ್ರು ಬಗ್ಗೆ ಎಲ್ಲಾ ಮಾಡ್ತಾ ಇರ್ತಾರೆ ಅಲ್ಲಿ ಹೆಂಗ್ ಮಾಡ್ಸತ್ತಾ ಇರ್ತಾರೆ ಲಾಸ್ಟ್ ಅಲ್ಲಿ ಹೋಗತ್ತ ಇರುತ್ತಲ್ವಾ.
ಹಾ
ಹಣ್ಕೆ ಎಲ್ಲಾ ಮಾಡಿಸತ್ತಾ ಇರ್ತಾರೆ ಅಲ್ಲಿ ಸ್ಟಾರ್ಟ್ ಆಗೋದು ಅಲ್ಲಿಂದ ಡ್ರಮ್ಸ್ ಅಲ್ಲಿ ಬಂದಿರುತ್ತೆ. ನಾವು ಮತ್ತೆ ಅವತ್ತೊಂದ ದಿನ ಡ್ರಮ್ ಸೆ ಡ್ರಮ್ ಸೆಟ್ ಕಳಿಸ್ತೀವಿ.
ಹೊ ಡ್ರಮ್ಸ್ ಸೆಟ್ಟು ಕರ್ಸ್ತೀರಾ.
ಹ ದೇವರು ಕಳಸ್ಬೇಕಾದ್ರೆ ಒಳ್ಳೆ
ಇದೆಲ್ಲಾ ಏನೂ ದುಡ್ಡು ನೀವೇ ಹಾಕೋತೀರ ಇಲ್ಲ ಊರಲ್ಲಿ ಊರೊರೆಲ್ಲ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಡಿವೈಡ್ ಮಾಡ್ಕೋತೀರಾ ಇಷ್ಟಕ್ ಇಷ್ಟ್ ಇಷ್ಟು ಇಷ್ಟಕ್ಕ್ ಇಷ್ಟು ಅಂತ ಇಲ್ಲ ಹುಡುಗರು ನೀವ್ ಮಾತ್ರ ಇಲ್ಲ ಇದಕ್ಕೆ ನಾವು ತಗೋಳೋಣ ಅನ್ಬಿಟ್ಟು ಏನ್ ನೀವ್ ಹಾಕೋತೀರಾ.
ಡಿ ಜೆ ಆರ್ಕೆಸ್ಟ್ರಾ ಈ ಪ್ರೋಗ್ರಾಮ್ ಎಲ್ಲಾ ಇರುತ್ತಲ್ಲಾ.
ಹಾ ಹ
ಡಿ ಜೆ ಆರ್ಕೆಸ್ಟ್ರಾ ಈ ಪ್ರೋಗ್ರಾಮ್ ಎಲ್ಲಾ ನಮ್ದು.
ಹಾ
ಈ ದೇವ್ರ ಕರ್ಕೊ ಬರೋದು ಅಂದ್ರೆ ಒಂದ್ ಟೈಮಲ್ಲಿ ಊರಗ್ ಊಟ ಹಾಕ್ತೀವಿ.
ಹ್ಮ್
ಕಬ್ಬಡ್ಡಿ ಆಡೋ ದಿನ ಊರಿಗೆ ಊಟ.
ಹ್ಮ್
ಅವಾಗ ಮಾತ್ರ ಅದೆಲ್ಲ ಊರರ್ದು ಅದೆಲ್ಲಾ ಊರಿಂದ ಎತ್ತಿರ್ತಾರೆ ಈ ಡಿ ಜೆ ಆರ್ಕೇಸ್ಟ್ರಾ ಡ್ರಮ್ ಸೆಟ್ಟು ಈ ಹುಡುಗರು ಟೂರ್ನಮೆಂಟು ಇದೆಲ್ಲಾ ಊರ್ ಹುಡುಗ್ ಗುರು ಹಾಕ್ಸೋಳ್ಳೋದು.
ಹಾ
ಆತರ ಊರ ಹುಡ್ಗರು ಹ್ಮ್ ನಾ ಹುಡ್ಗೂರಾಗಿ ಏನ್ ಮಾಡ್ದಂಗಿಲ್ಲ ಕಲ್ತಾ
ಹ್ಮ್ ಅದೇ ಮಾಡ್ಬೇಕು ಅಲ್ಲ ನಾನ್ ಕೇಳ್ದೆ ಜಸ್ಟ್ ಅಂದ್ರೆ ಇವಾಗ ಊರೊರೆ ಎಲ್ಲಾ ಎಲ್ಲದಕ್ಕ್ ಕೂಟ್ಬೇಕ್ ಮಾಡ್ತಾರಾ ಇಲ್ಲ ನೀವು ಯಾವುದಾದ್ರೂ ತಗೋತೀರಾ ಇಲ್ಲಾ‌ ಅವ್ರಿಗೆ ದುಡ್ಕೊಟ್ಟು ಎಲ್ಲಾ ಡಿವೈಡ್ ಮಾಡ್ಕೋತಿರ ಇಶ್ ಇಷ್ಟು ಅಂತ ಕೇಳ್ದೆ.
ಇಲ್ಲ ಇಲ್ಲ ಹುಡುಗರೆಲ್ಲಾ ಅಷ್ಟ್ ಇಜಿಯಾಗ್ ಕೊಡಲ್ಲ ನಮ್ಮೂರಲ್ಲೇ ಈಗ ನಾವೊಂದ್ ನೂರ್ ಜನ ಹುಡುಗರು ಇರ್ತವಿ ಅನ್ಕೊಳಿ
ಹಾ
ನೂರ ಜನದಲ್ಲಿ ಹತ್ತು ಜನಕ ಒಬ್ಬೊಬ್ಬರು ಲೀಡ್ರ್ ತರ ಮಾಡಿರ್ತಿೀವಿ
ಹಾ
ಅವ್ರು ಚಂದಲ್ ಅವ್ನೇ ದುಡ್ಡು ಕಲೆಕ್ಟ್ ಮಾಡ್ಬೇಕು ಏನಕ್ ಇರುತ್ತೆ ಅಂತ ಅವ್ರು ಅದು ಕೊಡ್ತಾ ಇರ್ಬೇಕು
ಹಾ
ಆತರ ಎಲ್ಲಾನು ಒಬ್ಬರೇ ಕೈಯಲ್ಲಿ ಒಪ್ಸಲ್ಲ
ಹ ಆ ತರ ಟೀಮ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೋತೀರಾ ನೀವು
ಟೀ ಮಾಡಿ ಅವ್ರತ್ರ ಕಲೆಕ್ಟ್ ಮಾಡಿರೋ ದುಡ್ಡು ಅವ್ರತ್ರನೇ ಇರುತ್ತೆ ಟೀಮು ಅಂದ್ರೆ ಒಬ್ಬತಾಗ ಇರುತ್ತೆ ಈಗ ಅಕೇಶ ಇಷ್ಟು ಜನ ಈಗ ಅರವತ್ ಸಾವಿರ ಬೇಕು ಅಂದ್ರೆಮ್ ಈಗ ಟ್ ಇದುಟೂ ತೌಸಂಡ ಎಟ್ ಎಟ್ ಸಾವರ ಹಾಕಿದ್ವಿ ಒಬೊಬ್ರು ಅಂದ್ರೆ ಮೂರುಷಮಿಂದ ಆರ್ಕೆಸ್್ರ ದುಡ್ಡು ಕೊಡೋದು ಅವರು ವಸರ ಅತ್ರ
ಹಾ
ಆತರ ಎಲ್ಲಾ ಟೀಮ್ ವೈಸ್ ಟೀಮ್ ವೈಸು ಕೊಡ್ತಾರೆ
ಹೂ
ಟೀಮ್ ಅಂದ್ರೆ ಈಗ ಎಲ್ಲಾ ತರ ಒಬ್ಬರ ಇದ್ರೆ ಲೆಕ್ಕಾಚಾರ ಅದೆಲ್ಲ ಸರಿ ಹೋಗಲ್ಲ ಅವ್ರೊಬ್ಬ್ರೇ ಅವ್ರು ಹೇಳ್ದಂಗೆ ಕೇಳ್ಬೇಕು ಆತರ ಎಲ್ಲ ಬರ್್ ಬಿಡುತ್ತೆ ಅವಾಗ್ಲಿೇ ಊರಲ್ಲಿ ಜಗಳ ಪಗ್ಗಳ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ
ಹಾ
ಅದಕ್ಕೆ ಈ ತರ ಟೀಮ್ ಟೀಮ್ ವೈಸ ಇದ್ ಮಾಡ್ಕೊತವಿ
ಹಾ ಆತರ ಮಾಡ್ಕೊತೀರಾ ಸುಮ್ನೆ ಈ ತರ ಜಗಳ ಎಲ್ಲ ಬೇಡ ಅಂತ
ಹೂ ವರಟ್ಟಿ ಈಗ ಟೀಮ ವೈಸ್ ಆಬಿಟ್ರೆ ಅಂದ್ರೆ ಒಬ್ಬ್ರೇ ಆದ್ರೆ ಅವ್ರ ಹೇಳ್ದಂಗೆ ಕೇಳಕ್ ಆಗುತ ಬಿಡುತೆ ದುಡ್ ಕೊಟ್ಟ ಆದ್ಮೇಲೆ ಇನ್ ಏನ್ ಮಾಡಕಗಲ್ವಲಾ ಅದ್ಕೆ ಅದೆ ಟೀಮ್ ವೈಸ್ ಆದ್ರೆ ನಮ್ ಟೀಮೋರ್ಗೆ ತಿಳ್ಕೊಂಡು ಅದು ಸರಿ ಎಲ್ಲ ಸರಿ ಹೋಗುತ್ತೆ
ಹೂ ಸರಿ ಆಯ್ತು
ಸರಿ